ಹಲೋ
ಏನ್ ಮಾಡ್ತಿದ್ಯಾ
ಹ ಏನಿಲ್ಲ ರೀಲ್ಸ್ ನೋಡ್ತಿದ್ದೆ ನೀವು
ಏನಿಲ್ಲ ನಾವು ಸುಮ್ನೆ ಆಚೆ ಕೂತಿದ್ವಿ ತಿಂಡಿ ತಿಂದ್ರಾ
ಆಯ್ತು ನಿಮ್್ದ ಆಯ್ತಾ
ಹಂದಾಯ್ತು ಏನ್ ತಿಂದ್ರಿ
ಹ ನನ್ ಪಲಾವ್ ತಿಂದೆ ನೀವು
ನಾನ್ ದೋಸೆ ತಿನ್ನಪ್ಪಾ
ಹು
ಹ್ಮ್ ಏನ್ ಜಾಸ್ತಿ ರೀಲ್ಸ್ ನೋಡ್ತೀರಾ ನೀವು
ಹೌದು ಇನ್ನೇನ್ ಮಾಡೋದು ಒಬ್ಬ್ದೇ ಇರ್ತೇನಿ
ಅಷ್ಟು ರೀಲ್ಸ್ ನೋಡ್ಬಾರ್ದು ಯಾರಾದ್ರರು ನಿಮ್ ಸ್ನೇಹಿತರ ಜೊತೆ ಮಾತಾಡಿ ಇಲ್ಲಾಂದ್ರೆ ನಿಮ್ ಕುಟುಂಬಸ್ಥರ ಜೊತೆ ಮಾತಾಡಿ ಜಾಸ್ತಿ ಫೋನ್ ನೋಡ್ರೆ ಕಣ್ಣೋಗ್ ಬರುತ್ತೆ ನಮ್ಮ ಆರೋಗ್ಯ ಕಷ್ಟ ಒಳ್ಳೇದಲ್ಲ
ಹ ಹೌದೌದು ಹೌದೌ ಹೌದು ಇನ್ ಮೇಲಿಂದ ನೀವ್ ಹೇಳಿದ್ದೀರಿ ಲ್ಲ ಕಮ್ಮಿ ಮಾಡ್ತೀವಿ
ಕಮ್ಮಿ ಮಾಡ್ರಿ ಏನ್ ನೋಡ್ರಿ ಇವಾಗ ಕಣ್ ನೋವು್ ಬರುತ್ತೆ ಅದು ಬ್ಲೂಟೂತ್ ಅಂತ ಅವೆಲ್ಲಾ ವಿಧ ವಿಿದ ಆಗ ಇದಾವೆ ಅವನ್ನೆಲ್ಲಾ ಹಾಕೊಂಡು ಕಿವಿಯಲ್ಲಿ ಇಟ್ಕೊಂಡ್ ಮಾತಾಡ್ತಾ ಇದ್ರಿ ಫೋನ್ ನೋಡ್ತಾ ಇದ್ರಿ ಕಿವಿ ನೋವು ಬರಲ್ವ ಜಾಸ್ತಿ ಸ್ ಇದು ಸೌಂಡ್ಿಂದ
ಹ್ಮ್
ಟಿವ ನೋವು ಬರುತ್ತೆ ಅದಕ್ಕೆ ಜಾಸ್ತಿ ಎಲ್ಲ ಫೋನ್ ನೋಡ್ಬೇಡ್ರಿ
ಹೌದೌದು ನೀವ ಹೇಳಿದ್ ನಿಜಾನನೆ ನನಗ್ ರೀಸೆಂಟ್ ಐ ಪೈನ ಆಯ್ತು
ಹ ನೋಡ್ರಿ ಹಂಗ ಆಗುತ್ತೆ ನೋಡ ಆದ್ರೂ ನೀವು್ ಬಿಡ್ತಿಲ್ಲ ಫೋನ್ ನೋಡೋದು
ಹೌದು ಏನ್ ಮಾಡಣ ಒಬ್ಳೇ ಇರ್ತೀನಿ ಬೇಜಾರಾಗುತ್ತೆ ಅದಕ್ಕೆ ಫೋನ್ ನಡ್ತಾ ಇರ್ತೀನಿ ಎಲ್ಲ ಗೇಮ್ ಆಡ್ತಾ ಇರ್ತೀನಿ
ಅದೇ ಅದೇ ಕಮ್ಮಿ ಮಾಡ್ರಿ ಗೇಮ್ಸ್ ಆಡೋದು ಜಾಸ್ತಿ ಫೋನ್ ನೋಡೋದೆಲ್ಲಾ ಮಾಡ್ಬೇಡ್ರಿ ನಿಮ್ಮ್ ಆರೋಗ್ಯಕ್ಕಷ್ಟ್ ಒಳ್ಳೇದಲ್ಲ ಇವಾಗ ನೋಡ್ರಿ ಈ ಕಾ ಮ ಎಲ್ಲ ಯಾರತ್ರ ಮೊಬೈಲ್ ಇಲ್ ಚಿಕ್ ಮಕ್ಳಿಂದ ಎಲ್ಲರೂ ನೋಡ್ತಿರ್ತಾರೆ
ಅೌದೌದು
ಮಕ್ಕಳು ಗುಣ ನ್ ಬೇಕೇ ಬೇಕು ಅದೇ ನಾವು ಚಿಕ್ಕ ಮಕ್ಕಳ್ದ ದಷ್ಟ ಚೆಾಗಿದ್ದೆ ಈಗ
ನ ಎಲ್ಲ ಆಟ ಆಡ್ಕೊಂಡು
ಹಾ
ಹ್ಮ
ಚೆನ್ನಾಗಿ ಇರ್ತಿತ್ತು ಅವಾಗ ಇವಾಗ ಅವ್ರರು ಮಲ್ಕೋಬೇಕಂದ್ರು ಒಂದ್ ಹಾಡ್ ಆಕ್ಬೇಕು ಫೋನ್ ಕೊಟ್ರನೆ ಮಲ್ಕೊಂತಾರೆ ಅವ್ರ ಎಬ್ಬುರಸಕ್ಕೂ ಒಂದು ಸಾಂಗ್ ತಮಸಕೂ ಒಂದ್ ಸಾಂಗ್ ಬೇಕ ಅವ್ರವ್ಗೆ ಹಾಡ್ ಹಾಕಿದ್ರನೆೇ ಅವ್ರು ಊ ಊಟ ಮಾಡೋದು ಮಲ್ಗೊ ಹೋದು
ಹಾ ಹಾ
ಹಿಂಗೆಲ್ಲಾ ಆಗ್ಬಿಟ್ಟಿದೆ ನೋಡ್ರಿ ಅಷ್ಟಿ ಚಿಕ್ಕ ಮಕ್ಳಿಗೆ ನೀ ಫೋನ್ ಎಲ್ಲಾ ಕೊಟ್ರೆ ಅವ್ರ ಆರೋಗ್ಯ ಏನು ಹೇಳ್ರಿ ಏನಂತೀರಾ
ಅದ ನಿಜನೆ ಅವ್ರ ಅದಕ್ಕೆ ಅಡಿಕ್ಟ್ ಟ್ಟ ಹೋಗ್ಬಿಟ್ಟಿದ್ರ
ಹಾ ಅದು ಹೆಂಗಂದ್ರೆ ಇವನ್ ಕಲ್ದಲ್ಲಿ ಮೊಬೈಲ್ ಅನ್ನೋದೊಂದ್ ವ್ಯಸಿನ ತರ ಆಗೋಗಿದೆ ಅದಿಂದ ಯಾರದು ಇರಕೆ ಆಗ್ತಿಲ್ಲ ಅಲ್ವಾ ಇವಾಗ ನೋಡ್ರಿ ಅ ಅದ್ರಲ್ಲೂ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬೇಕೇ ಬೇಕು
ಹ್ಮ್
ಅದು ಹೆಂಗಂದ್ರೆ ಜ ಅವರು ಅದು ಅವರು ಯಾವಾಗೂ ಮೊಬೈಲ್ ನೋಡಿ ನೋಡಿ ಇವಾಗ ಕ್ಲಾಸಸ್ ಆಗ್ಲಿ ಶಾಲೆಗಳೆಲ್ಲ ಆನ್ಲೈನ್ ಕ್ಲಾಸಸ್ ಸಂತೆ ಹವು ಇವು ಎಲ್ಲ ಇ ಅವರ್ಗ್ ಹೆಂಗಾಗಿದೆ ಯಾವಾಗೋ ಆನ್ಲೈನ್ ಕ್ಲಾಸಸ್ ಲ್ಯ್ಪ್ಟಾಪ್ ಫೋನು ಇವೆಲ್ಲಾ ನೋಡಿ ನೋಡಿ ಅವ್ರ ಕಣ್ಣೆಲ್ಲ ಹೋಗ್ತಿದ್ದೇವೆ ನೋಡಿದೀರಾ ಚಿಕ್ ಚಿಕ್ ಮಕ್ಳಿಗೆ ಫಿಫ್ತ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅವ್ರರು ಇರೋರ್ಗೇನೆ
ಹ್ಮ್ ಐ ಸಟ್ಟು
ಬಂದ್ಬಿಟ್ಟುಷ್ಟ ಪೆಕ್ಸ್ ಎಲ್ಲಾ ಹಾಕೊತಿದ್ದಾರೆ
ಹ್ಮ್
ಹ ಅಂದ್ರೆ ಏಕಾಗ್ರತೆಗ ಕಮ್ಮಿ ಆಗ್ತಿದೆ ನೋಡ್ರಿ ವಿದ್ಯಾರ್ಥಿಗಳಲ್ಲಿ ಫೋನ್ ನೋಡಿ ಪರೀಕ್ಷೆ ಟೈಮ್ ಅಲ್ಲ ಎಲ್ಲಾ ಮನೇಲಿ ಏನ್ ಹೇಳ್ತ ತರ ಓದ್ಕೋಬೇಕು ನಾವ್ ಅದ್ ಕ್ಲಾಸ್ ಕೇಳ್ಬೇಕು ಅದ್ ನೋಡ್ಬೇಕು ಕಂತ ಫೋನ್ ಇಸ್ಕೊಂತರ್ ಮನೆಯಲ್ಲಿ
ಹ್ಮ್ ಬಟ್ ನಂತರ ರೀಲ್ಸ್ ನೋಡ್ತಾರೆ
ಹಾ ನೋಡ್ರಿ ನಿಮ್ ತರಾನೇ ರಿಲ್ಸ್ ನೋಡ್ತಾರೆ ಅವಾಗ ಅವ್ರ ಪರೀಕ್ಷೆಗೆಲ್ಲ ತೊಂದರೆ ಆಗುತ್ತೆ ತಾನೆ
ಹೌದೌದು
ಎಲ್ಲಾ ಮಾಡಬಾರದು ಎಷ್ಟು ನಮಗೆ ಎಷ್ಟು ಉಪಯೋಗ ಇದಿಯೋ ಮೊಬೈಲ್ ಇಂದ
ಹ್ಮ್
ಅಷ್ಟೇ ನಾವ್ ನೋಡಿ ಸ್ವಲ್ಪ ಹೊತ್ತು ನೋಡಿ ಬಿಡಬೇಕು ಜಾಸ್ತಿ ಹೊತ್ತಲ್ಲ ನೋಡಬಾರದು
ಹ್ಮ್
ನಮ್ ಏಕಾಗ್ಇರಲ್ಲ ನಮಗೂ ಕಣ್ಣಿಗೆಲ್ಲ ನೋವು ಆಗುತ್ತೆ
ಹ್ಮ್
ಹ್ಮ್ ಹಂಗೆಲ್ಲಾ ಆಗುತ್ತೆ ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಂದಾನು ನೋಡ್ರಿ ಅವರಿಗೆಲ್ಲ ಹಿಂಗೆಲ್ಲಾ ಕೊಡಬಾರದು ಏನಂದ್ರೆ ಚಿಕ್ಕವಾಗಿಂದಾನೇ ಕೊಟ್ಟು ಕೊಟ್ಟು ಫೋನ್ ಅವರಿಗೆ ಅಭ್ಯಾಸ ಮಾಡಿದ್ರೆ
ಹೂ
ಕಲಿತರೆ
ಹೂಅದೇ ಅಭ್ಯಾಸ ಆಗೋಗುತ್ತೆ
ಹಾ
ಹ್ಮ್
ನೀವೇನಂತೀರಾ ಅವವಾಗಿಂದ ಚೆನ್ನಾಗಿತ್ತ ಇವಾಗಿಂದ ಚೆನ್ನಾಗಿದ್ಯಾ
ಅವ ಅವಾಗಿಂದೆ ಚೆನ್ನಾಗಿದೆ ಇವಾಗ ಒಂದ್ ಎರಡು ದಿನ ಫೋನಲ್ಲಿ ಅದುಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಇರೋದಕ್ಕೆ ಆಗಲ್ಲ ಅವಾಗ ಇಡೀ ಲೈಫ್ ನೇ ಬ ಅಂದ್ರೆ ಫೋನ್ ಇಲ್ಲ ಇದ್ದಂಗೆ ಮ್ಯಾನೇಜ್ ಮಾಡ್ತಾ ಇದ್ವಿ
ನೋಡ್ರಿ ಅವಾಗ ಇದ್ರು ಅಪ್ಪನ ಹತ್ರ ಅಷ್ಟೇ ಇರ್ತಾ ಇತ್ತು ಮೊಬೈಲ್
ಹ್ಮ್ ಈಗ ಮನೆಯಲ್ಲಿ ಅಜ್ಜಿಯಿಂದ ಹಿಡ್ದು ಚಿಕ್ಕ ಮಕ್ಕಳ ದಂಕ ಫೋನ್
ಎಲ್ಲರಿಗೂಒಂದೊಂದ್ ಫೋನ್ ಇದೆ ಈಗ
ಹ್ಮ್
ಹಂಗ ಹಂಗಂತ ನಾನ ಏನ್ ಹೇಳ್ತಿದೀನಿ ಅಂದ್ರೆ ಬರಿ ಕೆಟ್ಟದ್ದೆಆಗಲ್ಲ ಆ ಮೊಬೈಲ್ ಇಂದ ಒಳ್ಳೆವೂ ಇರ್ತವೆ ಅಂದ್ರೆ ನಾವು
ಬಟ್ ಅದನ್ನ ಮಾತ್ರ ಉಪಯೋಗಿಸಕೋಬೇಕು ಹೂ
ಅದೇನ್ ನಾವು ಹೆಂಗ್ಉಪಯೋಗ ಮಾಡ್ತೀವೋ ಅದ್ರ ಮೇಲೆ ಇದಾಗುತ್ತೆ
ಹ್ಮ್
ಅದೇ ಒಳ್ಳೇದಕ್ ಉಪಯೋಗ ಮಾಡಿದ್ರೆ ಎಲ್ಲಾ ದು ಒಳ್ಳೇದ
ಹ್ಮ್
ಇವಾಗ ಹುಡುಗರು ನೋಡಿದ್ದೀರಾ ಬರೀ ಮೊಬೈಲ್ ಅಲ್ಲಿ ಗೇಮ್ಸ್ ಆಡ್ತಿರ್ತಾರೆ ನೋಡ್ರಿಪ್ಪ ಹಾ ಪಬ್ಜಿ ಫ್ರೀಫೈರ್ ಅಂತೆ
ನಾನು ಬರೀ ಲೂಡೋ ಕ್ಯಾರಮ್ ಮಾಡ್ಕೊಂಡಿರ್ತೀನಿ ಯಾವಾಗು
ನೋಡ್ರಿ ನೀವು ತುಂಬಾ ಅಡಿಕ್ಟ್ ಆಗಿದ್ದೀರಾ ಅಷ್ಟು ಒಳ್ಳೇದಲ್ಲಾ ಅಡಿಕ್ಟ್ ಆಗೋದು ಫೋನಿಗೆಲ್ಲ ನಿಮ್ಗೂ ಹೆಂಗ ನಿಮ ಜೀವನದಲ್ಲಿ ಹೆಂಗ ಆಗೋಗಿದೆ ಅಂದ್ರೆ ಮೊಬೈಲ್ ಒಂತರ ವ್ಯಸ್ನ ತರ ಆಗೋಗಿದೆ ಅದಲ್ಲಾಂದ್ರೆ ನಿಮ್ಗೆ ಇರಕೆ ಆಗಲ್ಲ ಅನ್ಸುತ್ತಲ್ಲ
ಹೌ ಹೌದು
ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಸ್ನೇಹಿತವರ ಜೊತೆ ಮಾತಾಡಿ ಕುಟುಂಬಸ್ಥರ ಜೊತೆ ಮಾತಾಡಿ
ಹ್ಮ್
ಯಾವಾಗು ನೋಡ್ತಾ ಇದ್ ಬೇಡ್ರಿ ನೋಡ್ರಿ ಇವಾಗೌರಾ ಇವಾಗ ಹುಡ್ಗುರು ಇರ್ತಾರ ನೋಡ್ರಿ ಅವಾಗೋ ಅವರು ಗೇಮ್ಸ್ ಆರ್ಕೊಂಡಿರ್ತಾರ
ಹ್ಮ
ಮ ಮನೆಯವ್ರು ಫೋನ್ ಮಾಡಿದ್ರುಗೂನ ಎತ್ತಲ್ಲ ಅವ್ರು
ಆ ಟೈಮ್ಲ್ಲಿ ಯಾರ ಫೋನ್ ಮಾಡಿದ್ರೆ ಎತ್ತಲ್ಲ ಅವ್ರು ಹ್ಮ್ ನಿಜಾನೇ
ತಾಯಿ ಫೋನ್ ಮಾಡುದ್ರು ಎತ್ತಲ್ಲಪ್ಪಾ ಅದ್ಗೇಮ್ ಹೋಗುತ್ತೆ ಎ ಹತಿದ್ರೆ ಅಂತ
ಹಾ
ಎತ್ತದೇ ಇಲ್ಲ ಅವ್ರ ಮಕ್ಕ ಮಕ್ಕಳು ನೋಡ್ರಿ ಹೆಂಗ ಆಗೋಗಿದ್ದಾರೆ ಇದೆಲ್ಲ ಒಳ್ಳೇದಲ್ಲ ಇನ್ನ ಜಾಸ್ತಿ ಹೋದ ಫೋನ್ ನೋಡೋದ್ರಿಂದ ಕತ್ ನೋವು ಕಿವಿ ನೋವು ಕಣ್ಣು ಒಬ್ಬೊಬ್ರಿಗೆ ಮೈಗ್ರೇನ್ ತಲೆನೋವು ನೋಡ್ರಿ ಎಷ್ಟು. ಎಲ್ಲಾ ಕಷ್ಟ ಆಗುತ್ತೆ ನಮ್ಮ ಆರೋಗ್ಯಕ್ಕೆ ಮೊಬೈಲ್ಲಿಂದ.
ಹೌದ. ಹೌದು ನಿಜಾನೇ ನೀವು ಹೇಳಿದ್ದು.
ಅದ್ರಲ್ಲೂ ಇವಾಗ ಅದೊಂಥರ ಬಿಸ್ನೆಸ್ ಆಗೋಗಿದೇ ರೀ ಹೆಂಗ್ ಹೇಳ್ತಿೀವಿ ಹೆಂಗ ಅಂದ್ರೆ ಇವಾಗ ತಗೋಳವ್ರ ಜಾಸ್ತಿ ಆಗ್ತಿರೋದ್ರಿಂದ ನೋಡ್ರಿ ವಿ ವಿಧ ವಿಧವಾದ ಮೊಬೈಲ್ಸ್ ಬಂದಿದ್ದಾವ ಅದರಲ್ಲೂ ಎಷ್ಟು ರೇಟ್ ಇರ್ತವೆ ಪ್ರೋ ಮ್ಯಾಕ್ಸ್ ಅಂತ ಐ ಉನೊ ಅವು ಇವು
ಹ್ಮ್ ಅದರಲ್ಲಿ ಒಂದೊಂದು ಫ್ಯೂಚರ್ಸು ಬೇರೆ ಬೇರೆ ತರ ಇದೆಲ್ಲ ಬಂದು
ಅದೇ ಅದೇ ಅದ್ರಿಂದನೇ ಇವಾಗ ಅದ್ ಅದಕಿಂತ ಇನ್ನ ಚೆನ್ನಾಗಿರೋದ ತಗೋಬೇಕು ಇನ್ನ ಚೆನ್ನಾಗಿರೋದ ತಗೋಬೇಕು ನಮ್ಮ ಹತ್ರನೇ ಚೆನ್ನಾಗಿರೋದ ಇರ್ಬೇಕು. ಆ ಎಷ್ಟೆಲ್ಲ ಇದ್ಮ ಆ ಇವಾಗ ನೋಡ್ರಿ. ಎಲ್ಲನ್ನ ಬಸ್ಲ್. ಪ್ರಯಾಣ ಮಾಡ್ತಿರ್ತಿವಿ. ಸ್ವಲ್ಪ ಆ ಆಚೆ ಗಡೆ. ಪ್ರಪಂಚನ ನೋಡ್ಬೋದು ಪಕ್ಕದವ್ರ ಹತ್ರ ಮಾತಾಡ್ಬೋದು ಹ ಯಾರು ಹಂಗ್ ಮಾಡಲ್ಲ ಬರೀ ಫೋನಲ್ಲೇ ಇರ್ತಾರೆ ಮಾತ್ ಮಾತಾಡ್ತಿರ್ತಾರೆ ಇಲ್ಲಾಂದ್ರೆ ಸಿನಿಮಾಗಳ ನೋಡ್ತಿರ್ತಾರೆ ಹಾಡ್ ಹಾಕೊಂಡ್ ಹಾಡ್ ಕೇಳ್ತಾ
ಕೇಳ್ಸ್ತಾ ಇ ಹ
ಹ ಹಾ ಹಾಡ್ ಕೇಳೋದ್ರಿಂದ ಏನಾಗುತ್ತೆ ಅವ ಕಿವಿಯಲ್ಲೆಲ್ಲಾ ಇಡ್ಕೊಂತಾರಲ್ಲ ಅದ್ರಿಂದ ನೋಡ್ರಿ ಕಿವಿ ನೋ್ಾಗುತ್ತೆ ಅವೊಬ್ಬರು ಅದ್ರಿಂದ ಕ್ಯೂಡ್್ರ ಆಗೋಗ್ತಾರ ಒಂದೊಂದ್ಸರಿ ಬ್ಲಾಸ್ಟ್ ಆಗೋಗ ವಿಷಯಗಳು ನೋಡಿರ್ಿದಿವವಲ್ಲಾ ನಾವು
ಹೌದೌದ ಹೌದು
ಹಾ ಅದ್ರಿಂದ ಎಲ್ಲಾ ಕಷ್ಟ ಆಗುತ್ತೆ ಅವೆಲ್ಲಾ ನಾವವು ನೋಡ್ ಕುಕೋಬೇಕು ಎಷ್ಟು ಉಪಯೋಗಸ್್ಬೇಕು ಅಷ್ಟೇ ಉಪಯೋಗಿಸ್ಬೇಕು
ಹ್ಮ್
ಏನಂತೀರಾ
ಹ್ಮ್ ಹೇಳಿದ್ ನಿಜನೇ ಕಂಡ್ರೆ ನಿನ್ ಮೇಲಿಂದ ಆತರ ಮಾಡಲ್ಲ ಕಮ್ಮಿ ಮಾಡ್ತೀನಿ
ಹ್ಮ್ ನಿಮ್ ಈ ತರ ಯಾರಾದ್ರರು ಹೇಳಿದಾರಾ ಇಲ್ಲಾಂದ್ರೆ ನಾವೇನಾ
ನೀವೇ ಹೇಳಿಬೋದು
ಹಂಗ ಯಾರಾದ್ರರು ಒಳ್ಳೇದ ಹೇಳಿದ್ರೆ ಸ್ವಲ್ಪ ತಿಳ್ಕೊಳ್ಳಿ
ಹಯ್ ಕಾಯ ಇನ್ವೇರೆಲ್ಲ ತಿಳ್ಕೊಂತೀನಿ
ನೀವು ಇನ್ನೊ ಒಂದ್ ಸ್ವಲ್ಪ ಜನ ಕೇೇಳ್ರಿ ಈ ತರ ಅಲ್ಲ ಈ ತರ ಮಾಡ್ರಿ
ಹಾ
ಹ ಜಾಸ್ತಿ ಫೋನ್ ನೋಡೋದ್ ಬಿಡ್ರಿ ಅಂತೆಲ್ಲ ಹೇಳಿ
ಹಾ ಹೇಳ್ತೀನಿ ಹೇಳ್ತೀನಿ
ರಿ ನಾವ್ ಊರಿಗೆ ಹೋಗ್ತವಾ ಹಳ್ಳಿಯಲ್ಲೆಲ್ಲಾ ಊರಿಗೆಗ ಹೋಗ ಅಲ್ಲೂ ಅಷ್ಟೇ ನೋಡ್ರಿ ಚಿಕ್ಕ ಮಕ್ಳು ನಾವು ಹೋಗಿದ ತಕ್ಷಣ ನಮ್ಮ ಹತ್ರ ಬರದದೆ ಮೊಬೈಲ್ ಗೆ ಮೊಬೈಲ್ ಕೊಡಕ್ ಕ್ಕ ಮೊಬೈಲ್ ಕೊಡುುವ ಅಂತ ನೋಡ್ರಿ ಆ ಮಕ್ಳಗುನ ಬೇಕು
ಹ್ಮ್
ಇವಾಗ ಹೆಂಗ ಆಗಿದ್ರು ನ ಸ್ವಲ್ಪ ದೊಡ್ಡವರಾಗಿದೀ ನಮಗಗೆ ಗೊಲ್ದಿರೋಗುನ ಗೊತ್ತಿರ್ತಾವ ಅವ್ರರಿಗೆ
ಹೌದು ಹೌದೌದು
ಹಾ
ನನಗೆ ಎಷ್ಟೊಂದ್ ಬಳ್ಸೋದ್ ಬರಲ್ಲ ಫೋನ್ ಆದ್ರೆ ಅವರು ನನ್ಕಿಂತ ಚೆನ್ನಾಗಿ ನಿಸ್ತಾರೆ
ಹ್ಮ್ ಅದೇ ಅದೇ
ನಾವ್ ಒಂದ್ಸರಿ ನಮ್ ಲಾಕ್ ಹೇಳ್ಕೊಟ್ಟವಿ ಸಾಕು ಅವ್ರನ್ನ ಅದನ್ನ ಹಂಗೆ ಆಟೋಮೆಟಿಕ್ ಆಗ ತದದಬಿಡ್ತಾರೆ
ಹ್ಮ್ ಎಷ್ಟೆಲ್ಲಾ ನೋಡ್ತಿರ್ತಾರ್ ಫೋನಲ್ಲಿ ಅವಾಗು ನಮಗ್ ಗೊತ್ತಲ್ದವಗನ್ ಗೊತ್ತಿರುತ್ತ ಅವಿಗೆ
ಹ್ಮ್
ಹ್ಮ್ ಆಗಿನ ಕಾಲನ ಚಂದ ಅಪ್ಪ ನೈಟ್ ಮಕ್ಕೋಬೇಕಾರ ಅಮ್ಮ ಹಾಡು ಮಲಗಸ್ತಿದ್ರು ಕತೆ ಹೇಳ್ತಿದ್ರು ಅರ್ಜಿ ತಾತ ಎಲ್ಲಾ ಕತೆ ಹೇಳ್ ಕೊಂತ ಅವರು ಹಾಡಾಡ್ಕೊಂತಾ ಚಂದ ಮಾಮ್ಮನ್ ತೋರ್ಸಿ ಊಟ ಮಾಡ್ತಿದ್ರಿ ಇವಾಗ ಯಾರ್ ಚಂದ ಮಾಮ್ಮನ್ ತೋರ್ಸ್ರ ಊಟ ಯಾರ್ ಮಾಡ್ತಾರ ಮೊಬೈಲ್ ಕೊಟ್ರೆ ಸಾಕು ಅವ್ರೇ ತಿನ್ಬಿಡ್ತಾರ ಬಿಡ್ರಿ ಅಂತ ಬಿಟ್ಬಿಡ್ತಾರೆ
ಅದೇ ಹಾ
ಹ್ಮ್ ಹಂಗ ಆಗ್ಬಾರ್ದು ಕಮ್ಮಿ ಮಾಡ್ಬೇಕು ನಾನ ಇವಾಗ ನಿಮಗ್ ಹೇಳಿದೀನಲ್ಲ ಹಂಗೆ ನೀವು ಸ್ವಲ್ಪ ಜನ ಕೇಳಿ
ಆಯ್ತಾಯ್ತ ಕಣ್ರಿ ಹೇಳ್ತೀನಿ
ಹ ನೀವ್ ನೀವ್ ಕಮ್ಮಿ ಮಾಡ್ರಿ ನೋಡೋದು ಜಾಸ್ತಿ ಎಲ್ಲಾ ನೋಡ್ಬೇಡ್ರಿ ನೋಡ್ರಿ ನಿಮ್ಗೆಗ ಈಗ್ಲೇ ಕಣ್ಣಿಗೆಲ್ಲಾ ನೋವು ಬಂದಿದೇ
ಹ್ಮ್
ಹತಾ ಇದ್ರೆ ಅಂದ್ರೆ ಇನ್ ಸ್ವಲ್ಪ ತಲೆನೋವು ಮೈಗ್ರೇನು ಹಿಗೆಲ್ಲಾ ಬರುತ್ತೆ
ಹ್ಮ್
ಸರೆ ಮತ್ತೆ ಇಯರ್ಫೋನ್ಸ್ ಅಂತೆ ಅವೇನು ಬ್ಲೂಟೂತ್ ಎಲ್ಲ ಬರ್ತಾವವಲ್ಲ ಅವೆಲ್ಲ ಇಡ್ಕೋಬೇಡ್ರಿ ಜಾಸ್ತಿ ಆತ್ತ ಎಲ್ಲ ಕಿವಿಗೆ ಯಾವಾಗ ಆಗತ್ತ ಇರುತ್ತೋ ಅವಾಗ ಮಾತ್ರ ಇಡ್ಕೊಳ್ಳಿ
ಹ್ಮ್ ಹ್ಮ್ ಸರಿ ಸರಿ
ಹ ಓಕೆನಾ
ಹ್ಮ್
ಸರಿ ಹೇಳ್ತಿರ ತಾನ ಎಲ್ಲಾರ್ಗೂ ನೀವು ಸ್ವಲ್ಪ ಜನಕ್ಕೆ ಹೇಳ್ರಿ
ಹ್ಮ್ ಹ್ಮ್ ನನ್ಕರಿ
ಕಷ್ಟ ಕಮ್ಮಿ ಮಾಡ್ಬಿಟ್ಟು ಹೇಳ್ರಿ ಇನ್ನೊಬ್ರಿಗೆ
ಆಯ್ತು ಆಯ್ತು ಫಸ್ಟ್ ನಾನು ಅದನ್ನ ಕಮ್ಮಿ ಮಾಡಿ ಆಮೇಲೆ ಮತ್ತ ಇನ್ನೊಬ್ರ ತಿಳಿಸ್ತೀನಿ
ಹಾ ಎಲ್ಲರಿಗೂ ಒಳ್ಳೆದಾಗಿತ್ತಾಗ
ಹ್ಮ
ಸರಿ
ಹ್ಮ್